ಹಲೋ.
ಆರಾಮ್ರೀ ನಾಗೇಶ್.
ಅರಾಮ್ ನೋಡ ಲೇ ನತ್ ಏನ ಮಾಡತೀ.
ಏನ್ ಇಲ್ರರಿಕಾ ಬೀದರ್ ಬಿ ಸಿ ಎಂ ಹಾಸ್ಟೆಲ್ದಾಗ ಕುಂತಿದ.
ಹಾ ಏನ್ ಮಾಡಿದ್ದಿ ಟೆಂತ್ ಮು ಇದು ಪಿ ಯು ಸಿ ಮುಗಿಸಿಲ್ಲಾ ನಿಂದು.
ಹಾ ಇಲ್ಲೇ ಜನೋಡಕ್ ಅಗ್ರಿಕಲ್ಚರ್ ಮಾಡಿದ.
ಹೌದಾ.
ಹಾ ನೀ ಎನ್ ಮಾಡತ್ತೆ.
ಹ್ಮ ಪಿ ಯು ಸಿ ಎಷ್ಟ ಐತ್ ರಿಸಲ್ಟ್ ಇಂದು.
ಪೀ ಯು ಸಿ ಏಟಿ ಪೈ.
ಪ್ಪ ಆಯ್ತನು.
ಹಾ ನೀವಗ ಏನ್ ಮಾಡಾತೀ ಈಗ ಎನ್ ಓದಲಾತೀರಿ.
ನಾ ವೆಟರ್ನರಿ ಓದ್ ತಿನಪ್ಪ.
ಹೌದ ಬಿ ವ ಸಿ ಯನ.
ಅಲ್ಲ ಅಲ್ಲ ವೆಟರ್ನರಿ ಡಿಪ್ಲೊಮಾ ಮಾಡಿದ.
ಓಹೋ ನಮ್ ತಮ್ಮಗ ಅವ್ರೀ ಮಾಡ್ತಾರ ಅಂತಿದ್ದ ನ ಅದು.
ನಿಮ್ ತಮ್ಮೂರಿಗೆ.
ಹಾ ಹ್ಯಾಂಡಿಕ್ಯಾಪ್ಟ್ ಅನಲ್ಲ ಸಿಕ್ಸ್ ರಿಸಲ್ಟ್ ಆಗ್ಯದ.
ಹಾ.
ಹಾ ಅದೇ ಡಿಪ್ಲೊಮ ವೆಟರ್ನರಿ ಮಾಡಿರೇನ ಅಂತ ಹಚ್ಚಿದ ಅ ಹೆಂಗ ಡಡಿಟೇಲ್ಸ್ ಅ ಹೇತೇನ.
ಏ ಸರಿಗದು ಕೋರ್ಸ್ ಮಾಡಸ್.
ಹ್ಮ ಅದ್ರ ಸ್ವಲ್ಪ ಹೇಳೇಳನ ಏನೇ ಇದು ಹಾವು ಡಾಕ್ಯುಮೆಂಟ್ಸ್ ಏನೇನ್ ಮಾಡಿಸ್ತಾರೆ ಅನ್ನೇಲ್ಲ.
ಏನು ಇಲ್ಲ ಫಸ್ಟ್ ಈಗ ಅಪ್ಲಿಕೇಶನ್ ಬಿಟ್ಟಾರ ನೋಡು ಅದು ಆನ್ಲೈನ ನ್ಯಾಗ ಹೋಗ. ಅಪ್ಲಿಕೇಶನ್ ಹಾಕಸ.
ಹಾ.
ಹೆಂಗ. ಆ ವೃತ್ತಿಪರ ಕೋರ್ಸ್ ಅಣ್ಣ ಅದು ವೆಟೆನರಿ ಡಿಪ್ಲೊಮಾ ಅಂತ ಅ ಆದ್ ನೋಡು ಅದು. ಅಪ್ಲಿಕೇಶನ್ ಬಿಟ್ಟ್ರ ಅಂತ ಹಾಕನು ಹಾಕ್ತಾನ.
ಹಾ ಹಾ ಅದೇ ಡಾಕ್ಯುಮೆಂಟ್ಸೋ.
ಡಾಕ್ಯುಮೆಂಟ್ಸ್ ನಿಮ್ ತಮ್ಮಂದು ತ್ರೀ ಸೆವೆಂಟಿ ಒನ್.
ತ್ರೀ ಸೆವೆಂಟಿ ಒನ್ ಬೇಕೇನ ಪ ಬರ್ಕೋರ್ದ ಸ್ವಲ್ಪ ಹಳ್ಳು ಬೇಳ.
ಹಾ.
ಹಾ ತ್ರೀ ಸೆವೆಂಟಿ ಒನ್ ಜಿ ಮತ್.
ಮತ್ ಕಾಸ್ಟ್ ಇನ್ಕಮ್.
ಕಾಸ್ಟ್ ಇನ್ಕಮ್ ಎಲೋರ್ದು ಬೇಕ್ಕ ನಂದೋಬುಂದೆ.
ಅವನ್ದು ಒಬ್ಬುಂದೆ.
ಹಾ ಅವ್ನ್ ಒಬ್ಬುಂದೆ ಮತ್.
ಮತ್ತೆ ಟೆಂತ್ ಮಾರ್ಕ್ಸ್ ಶೀಟ್.
ಹಾ ಮತ್.
ಮತ್ತ ಏನಂತಾರಪ್ಪ ಆಧಾರ್ ಕಾರ್ಡು.
ಹಾ ಆಧಾರ್ ಕಾರ್ಡ್.
ಅವನ್ದು ಕೆನರಾ ಬ್ಯಾಂಕ್ ಅಕೌಂಟ್ ತೆಗೆಸು.
ಯಾಕೆ ಎಸ್ ಬಿ ಐ ನಡೆಲ್ಲ.
ಎಸ್ ಬಿ ಐ ನಡೆಲ್ಲ ಅವ್ ತಿಂಗಗಳ ತಿಂಗಗಳ ಸಾವ್ರೂಪಾಯಿ ಸ್ಟೇಕೊಂಡ್ ಬರ್ತಾವ.
ಓಹ ಶೇಪಣಿ ಅಂತರ ಡಿಪ್ಲೋಮಾಗ .
ಹಾ.
ಹಾ ಹಾ ಮತ್ತ್.
ಮತ್ತ ಇಷ್ಟ ಆಯ್ತಾ ಮತ್ತ ಅವನ್ದು ಇದು. ರೂಲ್ಸ್ ಸರ್ಟಿಫಿಕೇಟ್ಸ್ ಅವು ಟೆಂತ್ ತ್ತನ ಎಲ್ ಕಲ್ತನ ಅಲ್ಲಿ ಬರ್ಸ್ಕೋಬೇಕ.
ಹಾ ಹಂಗಾರ ಎಲ್ಲ ಸ್ಕೂಲಿನವ ಬರ್ಸ್ಕೋಬೇಕೇನ್.
ಹಾ.
ಹಾ. ಇದು ಪಿ ಯು ಸಿ ಮಡ್ಬೇಕ್ ಏನ್ ಟೆಂತ್ ಮಾಡ್ ಮಾಡ್ಬೇಕು.
ಟೆಂತ್ ಮೇಲ್ ಬರ್ತದ ಹ್ಮ್.
ಅ್ಗದ್ರೆ ಈಗ ಡ ಡಾಕ್ಯುಮೆಂಟ್ಸ್ ತಗೊಂಡು ಅಡ್ಮಿನ್ ಮಾಡ್ಬೇಕೆನಾ.
ಇಲ್ಲ ಇಲ್ಲ ಅಲ್ಲಿ ಅಪ್ಲಿಕೇಶನ್ ಹಾಕ್ಬೇಕು ಆನ್ಲೈನ್ನಾಗ.
ಹಾ ಕಾಲೇಜ್ ನಾವು ಸೆಲೆಕ್ಟ್ ಮಾಡ್ಕೋಬೇಕಾನ ಹೆಂಗ ಹೆಂಗ ಹೆಂಗ.
ಕಾಲೇಜು ಫಸ್ಟ್ ಪ್ರಿಫರೆನ್ಸ್ ನಿಮ್ಗೆ ಯಾವ್ದ್ ಬೇಕ ಅದು ಹಾಕು.
ಹಾ.
ಐದು ಕಾಲೇಜ್ ಹವಾ ಟೋಟಲ್.
ಹಾ.
ಐದ್ ಐದ್ ಕಾಲೇಜ್ ಒಳಗ್ ನಿನ್ ಯಾವ್ದ್ ಬೇಕ ಅದು ಫಸ್ಟ್ ಹಾಕು ಆಮೇಲ್ ಸೆಕೆಂಡ್ ಹಾಕು. ಸೆಕೆಂಡ್ ನಿನಗ್ ಯಾವ ಶನಿ ಆತದ ಅದು ಹಾಕು.
ಜಿಲ್ಲೆದಾಗಏ ಇದಾವನನ್ ಕರ್ನಾಟಕದ ಇದಾವವನ ಹೆಂಗ.
ಕರ್ನಾಟ್ ಕರ್ನಾಟಕದ ಐದಾವ.
ಕರ್ನಾಟಕದ ಯಐದೆವಾನ. ಹ್ಮ ಹ್ಮ ಯ ನಮ್ಮ್ ಯಾವ್ದ್ ಬಲ್ಲೆತ ಅದು ಹಾಕೊಬೊದೆನು.
ಹ್ಮ್.
ಬೀದರ್ದ ಅದೇನು ಕಾಲೇಜ್ ಬೀದರ್ದ.
ಅದು ಬೀದರ್ದಾಗ ಇದ್ದ್ ಬಿ ವಿ ಎಸ್ ಸಿ ಯೂನಿವರ್ಸಿಟಿ ಅದ್ರ ಅಂಡರ್ನಾಗೆವು ಬರ್ತಾವ್ ಕಾಲೇಜ್.
ಅದ ರಂಗಗೂಳೇನ್ನೀವೆಲ್ಲ.
ಹ್ಮ್.
ಅಂದ್ರೀಗ ಡಾಕ್ಯುಮೆಂಟ್ಸ್ ತೊಗೊಂಡ ಡರೆಕ್ಟ್ ಹೋಗ್ ಅಪ್ಲಿಕೇಶನ್ ಆಗಿದೆ ಅಂದ್ರ್ ಹೋಗ್ ಅಡ್ಮಿಷನ್ ಮಾಡಬೇಕಾಂಗ.
ನಾ ಹೇಳದರ ಕೇಳು ಫಸ್ಟ್ ಫಸ್ಟ್ ನೀ ಅಪ್ಲಿಕೇಶನ್ ಆಗ್ತಿಲ್ಲ.
ಹಾ.
ಕೌನ್ಸಿಲಿಂಗ್ ಕರಿತ್ತಾರೆ ಅವರು.
ಬೀದರ್ ಯೂನಿವರ್ಸಿಟಿಗ.
ಹ್ಮ ಕೌನ್ಸ್ಲಿಂಗ್ ಇದು ಲೀಸ್ಟ್ ಬರ್ತದ ಫಸ್ಟ್
ಹಾ
ನೀ ಸೆಲೆಕ್ಟ್ ಆಗಿದ್ ಲೀಸ್ಟ್ ಬರ್ತದ ಆಮೇಲ ಅಲ್ಲಿ ಬೀದರ್ಕ್ ಹೋಗಬೇಕ್ ನೀ
ಬೀದರಕ್ ಹೋಗಬೇಕ
ಹ್ಮ್ ಬೀದರ್ಕ್ ಹೋಗಿ ವೆರಿಫಿಕೇಶನ್ವು ಡಾಕ್ಯುಮೆಂಟ್ಸ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ವೈಬೇಕ ನೀನುವ
ಹಾ
ಒರಿಜಿನಲ್ ಡಾಕ್ಯುಮೆಂಟ್ಸ್ ಒಯದು ಅಲ್ಲಿ ನಮ್ ಪ್ರಿನ್ಸಿಪಲ್ ಸರ್ ಇರ್ತಾರೆ
ಹಾ ಶಿವಶಂಕರ್ ಸಾರನ್ ನಿಂದ
ಹಾ ಶಿವಶಂಕರ್ ಸರ್
ಹಾ ಹಾ ಅವ್ರ್ ಗೊತ್ತಾರ ನನಗದ ಅವ್ರ್ ನಮ್ ಇಲ್ಲಿ ಅಲ್ಲಿನೇ ಬರ್ತ ಶೀರಗೂಪ್ಪದವ್ರೆ
ಹ್ಮ್ ಹ್ಮ್
ಹಾ ಅತ್ತ ಗಡಿಗನರೆ ಆರಾವರು ಸರ್
ಹ್ಮ್ ಹ್ಮ್ ಅದೇ ಶಿವಶಂಕರ್ ಸರ್ ಇರ್ತಾರೆ ಅಲ್ಲಿ
ಹಾ
ಅದೇ ಡಾಕ್ಯುಮೆಂಟ್ಸ್ ಅವ್ರ ಕೈದಾಗ ಒಯದ ಕೊಟ್ಟ ಅಂದ್ರ ಅವರು ವೆರಿಫಿಕೇಶನ್ ಮಾಡಸತ ಮಾಡ್ತಾರ
ಹಾ
ಮಾಡಿ ಎಲ್ಲಾ ಮಾಡಿ ನಿಮ್ಗ ಯಾವ್ ಕಾಲೇಜ್ ಕೊಡ್ಬೇಕು ಯಾವ್ದಿಲ್ಲ ಎಲ್ಲ ಸೆಲೆಕ್ಟ್ ಮಾಡಿ ನಿಮ್ಗ ಒಂದು ಕಾಲೇಜ್ ಲಿಸ್ಟ್ ಬಿಡ್ತಾರ ಆಮೇಲ್ ಸೆಕೆಂಡ್
ಹಾ ಹ್
ಕಾಲೇಜ್ ಹಿಂತ ಹಿಂತದ ಕಾಲೇಜ್ ನಿನ್ಗ ಸಿಕ್ಕೆದ ಅಂತ ಅವ್ರೇ ಕರೀತರ್
ಹ್ ಏನ್ ಪೋನ ಹಚ್ಚಿ ಕರಿತಾರ ಹೆಂಗರಿ
ಫೋನ್ ಹಚ್ಚಲ್ಲಾ ಲೀಸ್ಟ್ ಬಿಟ್ಟಿರ್ತಾರ ನೀ ಆನಲೈನಾಗ ನೋಡ್ಕೋತಾ ಇರ್ಬೇಕ್ ಹಂಗೆ
ಹಾ ಹಾ
ಹ್ಮ
ಅಂದ್ರ ರಿಸಲ್ಟ್ ಮ್ಯಾಗ ಮಾಡ್ತಾರ ಏನ ಹೆಂಗಲ್ಲದೆ
ಅದ್ ರಿಸಲ್ಟ್ ಅಂತ ಅಲ್ಲ ಈಗ ನೋಡ ಫಸ್ಟ್ ದಿನ ವೆರಿಫಿಕೇಶನ್ ಜಲ್ದಿ ಹೋದ ಅಂದ್ರ ನಿನ್ಗ ಸೆಲೆಕ್ಷನ್ ಮಾಡ್ಕೊತಾರ ಜಲ್ದಿ
ಅಂದ್ರ ಫೈ ಜಲ್ದಿ ಹೋಗಿನಂಗರ ಸೆಲೆಕ್ಷನ್ ಅದ ಅಂದ್ರ
ಹ್ಮ್ ಜಲ್ದಿ ಹೋಬಕ್ಕ ನೋಡ್
ಹಾ ಹಾ ಮತ್ ನಾಗೆಗಪ್ಪ ಯ ಯಾವಾಗ ಸಿಗುತ್ತಿವೂ ಕಾಣಲೆ ಹೋಗ ಕ ಸಿಗಲ್ಲೆ ನಮ್ಗರನಿ
ಏನ್ ಮಾಡ್ಬೇಕಪ್ಪಾ ಬಾಳ ಬಿಜಿ ಆಗಿನಿ
ಮತ್ತ ಡಿಪ್ಲೋಮಾ ಇಟ್ಟನ್ರ ಹೆಂಗನಡ್ದದ್ ನಿಮ್ದೆಲ್ಲ ಆರಾಮ ಅಲ್ಲ
ಏ ಮಸ್ತದ್ ನೋಡಪ್ಪ
ಮಸ್ತದನ್
ಹ್ಮ್
ಏನ್ನ್ ಹೆಂಗೆಂಗದ ಕ್ಲಾಸ್ ಅದನು ಎಕ್ಸಾಮು ಎಲ್ಲಾ ಚೆನ್ನಡಿತವ್
ಹ್ಮ್ ಸರಿ ನಡೀತವ್
ಹ್ ಎಕ್ಸಾಮ್ ಯವದದ್ ಮತ್ ಊರ ಕಡೆ ಅಗ್ರಿಕಲ್ಚರ್
ಎಲ್ಲಿ ಯಾವ ಯೂನಿವರ್ಸಿಟಿದಗ ಮಾಡಿದಿ
ಇಲ್ಲೇ ನಮ್ದಗ ನಮ್ದ ಮೂರೆಸಟಂ ನಮ್ ಊರಿಂದ ಒಂದ್ ಹದಿನೈದ ಕಿಲೋಮೀಟರ್ ಆಗತ ನೋಡಕ ಹಾ ಬೀದರ್ದ ಸ್ಪೆಷಲ್ ಇದು ಪೂರ್ತಿ ಬಿದರ್ದ ಎ ಎಲ್ಲಿ ನೋಡಾಕಿರಲ್ಲ ಅಂತ ಹೇಳಿ ಅಜ್ಜ ನೋಡಾಕೆ ಬರ್ತಾರ ಅಲ್ಲಿ. ಅಗ್ರಿಕಲ್ಚರ್ ಕಲತ
ಹ್ಮ
ಹಾ
ಅಗ್ರಿಕಲ್ಚರ್ ಒಂದ ಮೂರ ವರ್ಷ್ ಮಾಡಿದ ಅಂದ್ರ ಮುಗಿತ.
ಅಂದ್ರ ಸರಿಯಾಗಿ ಇದ್ದಂಗ ಆದರಿ.
ಹಾ ಇಲ್ಲ ಎಲ್ಲ ಕೆಲ್ಸ ಸಿಗತವನ ಇಲ್ಲಿ ಎಲ್ ಶ್ಯಾಣ್ ಕಂಪ್ನಿದದಾಗಾರ ಒ ಇಪ್ಪತ್ ಮೂವ ಸಾವರಪಾಯಿ ಪಗಾರ ಕೊಡ್ತವ.
ಹಾ
ನೀವ ಅಂದ್ರ ಮತ್ತ ಮುಂದ ಧನ್ ಡಾಕ್ಟರ್ ಐತಿರಿ ವೆಟನರಿ ಡಕ್ಟರ್.
ಡಾಕ್ಟರ್ ಅಂತ ಇಲ್ಲಿದು ಅದಕ ಇದ ನರ್ಸ್. ಸಬ್ಬ ಸಷ್ಟ್ಟೆಂತ ಇದ್ದ
ಹ ಹಯ್ ಡಾಕ್ಟರ್ ಕಡೆ ಹೆಂಗ ನರ್ಸ್ ಬಳಿ ಹಂಗ ನೀವು ಬಿ ಎಸ್ ಸಿ ಕೇಳವ ಬ ಬಿ ಎಸ
ಹಾ ಹಾ
ಹಾ ಹಾ ನಾಷ್ಟ ಮಾಡದ್ರಿ ಅಲ್ಲಾ
ನಾಷ್ಟ ಜಸ್ಟ್ ಆಗ್ಯದ ನೋ ನಾಷ್ಟ ಆಗ್ಯದ ಮತ್ತ ನೀ ಫೋನ್ ಹಸ್ದಿ ಅದಕ್ಕೆ ಮಾತಾಡತ.
ಹಾ ನಾ ಚಾಪುರದಾಗ ಎಲ್ಲಿ ಇರ್ತೀನಿ.
ಶಾಪೂರ್ನ ಈ ಕಡೆ ಇದು ನೋಡಿದನ್ನಿ ಕನ್ಯಾ ಕೋಳೂರ್ ರೋಡ್.
ಹಾ ಹಾ ನೋಡಿದ ನೋಡಿದ.
ಹಳೈಸಾಗರ
ಅಲ್ಲಿ ಎಸ್ ಸಿ ಎಸ್ ಹಾಸ್ಟೆಲ್ಗಳು ಮತ್ತೆ ಗರ್ಲ್ಸ್ ಹಾಸ್ಟೆಲ್ ಬಿ ಸಿ ಎಂ ಹಾಸ್ಟೆಲ್ ಅದ ಅದೆ ಅಲ್ಲ.
ಹ್ಮ ಅದೇ ಹಾಸ್ಟೆಲ್ ನಾಗ ಇದ್ದನಿ.
ಹಾ ಯಾವುದ ಯಸ್ ಯಶು ಅಷ್ಟ ಏನ್.
ಬಿ ಸಿ ಎಂ
ಡಿ ಸಿ ಮಾಸ್ಟರ್ಲ್ಲ ಇದ್ಯಾನ.
ಹ
ಅಡಿಯ ಏನಾರ ಚಂದ್ ಮಾಡ್ತಾರಲ್ಲ.
ಏ ಮಸ್ತ ಮಾಡ್ತಾರ್ರೋ ಅಡ್ಗೆದು.
ಹಾ ಅಂದ್ರ ಪೂರ್ತಿ ಹೊಟ್ಟಿ ತಂಬ ಉಂತಿ.
ಹಾ ಹೋಟ್ಟ ತುಂಬಾ
ಮತ್ತೇನ ಆರದ ಕೊಡ್ತಾರ ಬಷ ಬಿಷ ಕುಡ್ತಾರ ಊಟ.
ಬಿಸಿ ಬಿಸಿ
ಬಿಸಿ ಬಿಸಿ ಕೊಡ್ತಾರ ದಿನವನ ಏರ್ ಮಾಡ್ತಿರ್ಬೇಕಂದ್ರರು.
ಹಾ ದಿನ ಒಂದೊಂದ ಇದ ಮಾಡ್ತಾರ.
ಎನ್ನ ಬಳಕ
ಹಾ
ದಿನ ಬಾಳೆಕಾಯಿ ಹಂಗೆ ಇದನ್ನೆಲ್ಲಾ ಚೆಂದ ಊಟ
ಹಾ ಬಾಳೆ ಬಾಳೆಹಣ್ಣಬ ಕೊಡ್ತಾರ ಮೊಟ್ಟೆ ಕೊಡ್ತಾರ ಎಲ್ಲಾ ಕೊಡ್ತಾರ.
ಹಾ ಹಾ
ಮತ್ತ ನೀ ಇದ್ದಲ್ಲ ಹೆಂಗ
ನಾ ಇದಲಿ ಭೀ ಚಂದ ನೋಣಮ್ಮ ಸಂಜೆಕ ಐದಕ್ ಚಾ ಮಾಡ್ತಾರ.
ಹ್ಮ
ಇವತ್ತಗ ದೋಸಾ ಐದು ಐದು ದೋಸೆ ಮತ್ತ ಪಲ್ಯ ಮಾಡ.
ಹಾ ಹಾ ಹಾ ಹೌದಾ.
ಹ ಜಸ್ಟ್ ಈಗ ಪೂರ್ತಿ ಫೈವ್ ಸ್ಟಾರ್ ಹೋಟೆಲ್ ಮ್ಣ ಮಾಡ್ತಾರ ಮ ಅಷ್ಟ ಅಲ್.
ಹ್ಮ ಹ್ಮ್ ಹ್ಮ್.
ಈಗ ಅವ ನಾಷ್ಟ ಮಾಡಿ. ಈಗ ನಷ್ಟ ಪಡಬಕ್ ಕುಂತಿದ ನೋಡಿ ನೀನೇ ಹಲಬೇಕ.
ಮತ್ತೆ ರಜೆ ಯಾವಾಗ ಕೊಡ್ತಾರ ನಿಮ್ ಊರಿಗ್ ಹೋಲಕ್.
ಹಾ ಆಗಸ್ಟ್ ಹದಿಮೂರು ತಾರೀಕಿನ ನಡದು ರಜೆ ಒಂದ್ ಇಪ್ಪತ್ತು ದಿವಸ.
ಆಗಸ್ಟ್ ಹದಿಮೂರು ತಾರೀಕಿನಿಂದ.
ಹಾ.
ಹ್ಮ ಹ್ಮ. ಇಪ್ಪತ್ ದಿವ್ಸ ಕೊಡ್ತಾರಾ.
ಹಾ ಇಪ್ಪತ್ತು ದಿವಸ ಕೊಡ್ತಾರೆ.
ಕುಣನೆ.
ಬಸ್ ಪಾಸ್ ಮಾಡ್ಕೊಂಡಿದರ ಉಚಿತ ಬಸ್ ಪಾಸ್ ಬಂದ ನೋಡು.
ಇಲ್ಲಪ್ಪಾ ಇನ್ನು ಅಪ್ಲಿಕೇಶನ್ ಹಾಕ್ಬೇಕು ಅಣ್ಣ ಸರ್ವರ್ ಡೌನ್ ಅದಂದನು.
ಹಾ ಹಾ.
ಅದೆ.
ಅದು ಡಿಪ್ಲೊಮಾ ಕೆನಾರ ಬ್ಯಾಂಕ್ ಬೇಕ ಅಂತ ಎಲ್ಲ ಅ ಸ್ಟೈಫೊಂಡ್ ತಿಂಗಳ ತಿಂಗ್ಳ ಸಾವಿರ ಹಾತಾರ ಹೆಂಗಲ್ಲ ಅದು.
ಹ್ಮ ಸಾವರ ಸಾವರ ಹಕ್ತಾರ.
ಅದ್ರ ನನ್ ಅಟೆಂಡೆನ್ಸ್ ಮ್ಯಾಗ ಏನಿಲ್ಲ ಸುಮ್ ನೀನ ಹೋಗೋಗ ಅಡ್ಮಿಷನ್ ಮಾಡ್ರ ಆಯತ ತಾನೇ ಸಾವಿರ ಸಾವಿರ ಆಗ್ತ. ಹತ್ರ ನ.
ಹೆ ಇಲ್ಲ ಅಟೆಂಡೆನ್ಸ್ ಅಲ್ಲಿ ಡೈಲಿ ಪ್ರೆಸೆಂಟ್ ಇರ್ಬೇಕ ಅವ ದಿನಕ್ ಮೂವತ್ ಮೂರು. ಬೈ ಮೂವತ್ ಮೂರು ಪೈಸೆ ಅದಾ.
ದಿನಕ್ ಮೂವತ್ ಮೂರು ಪೈಸೆ.
ಹಾ ಮೂವತ್ ಮೂೂರು ರೂಪಾಯಿ ಮೂವತ್ ಮೂರು ಪೈಸೆ.
ಚಂದದನ ಮಾತ.
ಹ್ಮ್ ಅಟೆಂಡೆನ್ಸ್ ಬಿಲ್ಲಬೇಕ ಅಲ್ಲಿ.
ಅಂದ್ರೆ ಅಟೆಂಡೆನ್ಸ್ ಬಿದ್ದ ಬಿದ್ರೆ ರಕ ಬರ್ತಾವ. ಎ ನಿಮಗೆ ಎಸ್ಟ್ ತಿಂಗಳ ಬಿದ್ದವ ನಿಮಗ ಈಗ.
ನಮಗ್ ಬಂದವ್ ನೋಡಪ್ಪಾ ಈಗೊಂದು ಆ ಐದ್ ಆರು ತಿಂಗಳ್ದ ಬಂದವ್.
ಐದ ಆರ ತಿಂಗಳ ದ್ದ ಆರ ಸಾವರ ರೂಪಾಯಿ ಬಂದವ ಹಂಗಾರೆ.
ಹ್ಮ್ಮ್.
ಹ್ಮ ಹಾ.
ಸರಿ ತಗೋ ನಿನ್ ಮತ್ತೆ ಇನ್ನೊಂದ ಸ್ವಲ್ಪ ನಿಂತ ಹಚ್ಚತಿನ ಫೋನು. ನಮ್ಮ ನಮ್ಮ ಮಮ್ಮಿ ಫೋನ ಹಚ್ಚಕತಾತಿ ಹಾ ಸರಿ.